ಅಲೋ ಕೇಳಿಸ್ತಿದೆ ಅಲ್ಲ ಹಾ ಕೇಳಿಸ್ತಿದೆ
ಏನ್ ಮಾಡ್ತಿದ್ರಿ ನನ್ ಸುಮ್ನೆ ಕೂತಿದ್ದೆ ನೀವು
ದ ನಾನು ಈ ತಾನೆ ನಾಷ್ಟ ಊಟ ಎರಡು ಸೇರಿ ಇಲ್ಲೇ ಮಾಡಿದ್ದು
ಅದೇ ನೀ ಸ್ಲೇಟ್ ಮಾಡಿದ್ದೀರಿ
ಹ ನನ್ಗೆ ಹುಷಾರಿ ಇಲ್ವ ಎ ತಳೋದು ತುಂಬ ಲೇಟ್ ಆಗೋಯ್ತು ಮತ್ತೆ ನನ್ನ ಅಲ್ಲಚ್ಕೊಂಡು ಸುಮ್ನೆ ಮನೆಯದ್ದ ಒಂದ್ ಸ್ವಲ್ಪ ಕೆಲ್ಸಗಳಿತ್ತು ಮಾಡ್ಕೊಂಡ ಆಮೇಲೆ ತಿನ್ಬೇಕಂತ ಏನ್ ಅನ್ತಾನೆ ಇರ್ಲಿಲ್ಲ ಮಕ್ಕ ತೊ ರ್ಲಿಲ್ಲ ಅದಕ್ಕೆ ಮಲ್ಕ ಸ್ವಲ್ಪದ ಮಲ್ಗ ಬಿಟ್ಟಿದ್ದೆ ಈಗ ಎದ್ದಿ ಮಕಾಯಿಂದ ತುಳ್ದಿಲ್ಲ ತಿನ್ಬಿಟ್ಟೆ ಫಸ್ಟ್ ನೀವೇನ್ ತಿಂದ್ರಿ
ನಾನು ಅ ಟೊಮೆಟೊ ಕೊಜ್ಜು ಮಾಡಿದ್ದ ಹಾಗನದಿಂದ ಹ್ಮ್
ಮಧ್ಯಾಹ್ನ ತಿಂದಿಲ್ಲಾ ಬೆಳಗ್ಗೆ ಮಾತ್ರ ತಿಂದ್ರಾ
ಹ ಬೆಳಿಗ್ಗೆ ಮಾತಾತಿಂದೆ ಮಧ್ಯಾಹ್ನತ ಅಂದ್ರೆ ಬೆಳಿಗ್ಗಿಂದೇ ಸ್ವಲ್ಪ ಜಾಸ್ತಿ ತಿನ್ಬಿಟ್ಟಿದ್ದೀನಿ ಇವತ್ತು
ಹೌದಾ ಹ್ಮ್ ಮತ್ತೆ ನ್ ಮಾಡಿದ್ರಿ ಶನಿವಾರ ಭಾನುವಾರ ಎಲ್ಲಾ
ಹ್ಮ್ ಶನಿವಾರ ನಾನನ್ ಹೇಳಿದ್ದೆ ತಾನೆ ನನ್ಗೆ ದೇರ್ ಜೊತೆ ಸೀರೆ ಬರಕ್ ಹೋಗ್ತೀನಿ ಅಂತ
ಹ್ಮ
ಬಂದೆ ಮತ್ತೆ ಭಾನುವಾರ ಹಾ ಭಾನುವಾರ ಅಲ್ಗ ಹೋಗಿದ್ದಿದ್ದು ಶನಿವಾರ ನನ್ಗೆಳ್ತಿಯರ್ ಜೊತೆ ಹ ಆಚೆ ಹೋಗೋಗಿದ್ದೆ ಹೋಗಿ ತಿನ್ಕೊಂಡು ಒಂದ್ ಸ್ವಲ್ಪ ಜೊತೆಗೆ ಇದ್ ಬಂದೇ ಹಾ ಕಾಫಿ ಕುಡಿದ್ವಿ ಪಿಜಜಾ ತಿಂದ್ವಿ ಮತ್ತೆ ಹಾಟ್ ಚಾಕ್ಲೇಟ್ ಆ ಕುಡ್ತ್ಬಿಟ್ ಬನ್ನಿ ಚೆನ್ನಾಗಿತ್ತು ಬನ್ನಿ ಅದು ಜೆ ಪಿ ನಗರ್ ಹತ್ರ ಒಂದ್ ಮಣ ಮನೇನ ಅದು ಅವ್ರ ಕೆಫೆ ತರ ಮಾಡ
ಮಾಡಿದ್ದಾರೆ ಹ್ಮ್ ನಾನು ಮಲ್ಲೇಶ್ವರ ಅಲ್ಲಿ ಹೋಗಿದ್ದೆ ಮ ನಮ್ಮದು ಕಾಲೇಜ್ ಅಲ್ಲೇ ಅಲ್ವ ಇದ್ದತ್ತು ಸೊ ಹೋಗಿದ್ದೆ ಅಲ್ಲಿ ತುಂಬಾ ಚೆನ್ನಾಗಿದೆ ಆಚೆಯಿಂದ ನೋಡಕ ಎಲ್ಲಾ ಚೆನ್ನಾಗಿದೆ ಒಳಗಡೆ ಹೋದ್ರೆ ಹ ನಮಗೆ ತುಂಬಾ ಜಾಸ್ತಿ ಜನವಂದ್ಬಿಡಿದ್ರು ಅವತ್ತು ಅಹ ಶನಿವಾರ ಅನ್ಸುತ್ತೆ ಹೋಗಿದ್ದಿದ್ದು ನಾವು ಅಹ ತುಂಬಾ ಜನ ಅಂದ್ರೆ ತುಂಬಾ ಜನ ನಮ್ಗೆ ಅಲ್ಲಿ ನಮ್ಗೆ ಜಾಗ ಸಿಗಕನೆ ಒಂದ್ ಅವರ್ ಕ ಆದ್ವಿ ಕೊಂಡು ಆಯ್ತಾ ಅದ್ರಲ್ಲಿ ಬೇರೆ ಜಾಗದ ತುಂಬಾ ಕಡೆ ಇಲ್ಲ ನಾವು ಕುೂತ್ಕೊಂಡಿರೋ ಜಾಗ ಎಲ್ಲಿ ಅವರು ಯಾರು ಅ ಏನು ಸಿಗರೇಟ್ಸ್ ಸೀತಾ ಇದ್ರು ನನ್ ಕುತ್ಕಳಕ ಆ ಎಲ್ಲ ತಿನ್ನಕತ್ತ ಎಲ್ಲ ನಮಗ್ ಬೇರೆ ಜಾಗ ಇಲ್ಲ ಎದ್ದೋಗ ಆಗಲ್ಲ ಆಮೇಲೆ ಅವ್ರ ತೋಟೋದ್ರು ಅವ್ರು ತುಂಬಾ ಹೊತ್ತಿಂದ ಇದ್ರು ಅವ್ರೇ ತೋಟೋದ್ರು ನಾವ್ ಏನೇನೋ ತಗೊಂಡ್ಬಿಟ್ಟಿದ್ದೀವಿ ಅದ್ರಲ್ಲಿ ಥಾಯ್ಲ್ಯಂಡ್್ದ ಯಾವ್ದೋ ಒಂದು ಆಡ್ ಮಾಡ್ಬಿಟ್ಟಿದ್ದೀ ನ ತಿನ್ನಕ್ಕೆ
ಹ್ಮ
ಖುಷಿಗೆ ಎರಡು ಒಂದ್ ಅವರ್ ಕಾದು ಇವರು ಯಾರೋ ಸಿಂಗ್ರಟ್ಸ್ಐತೆ ಇದ್ರೆ ಆ ವಾಸನೆೆಯಲ್ಲಲ್ಲಾ ಕುೂತ್ಕೊಂಡು ಈ ಇದನ್ನು ತಿನ್ನಕಾಯಿ ಇಷ್ಟೆಲ್ಲಾ ಕಷ್ಟ ಬಿದ್ದು ತವರ್ನ್ಕೊಂಡು ಬೇರೆ ಇನ್ನೊಂದು ಸಿರಿ ಗೊತ್ತಾ ಸಿರಿ ಅಂತಾನೋ ಯಾವವು್ದೋ ಇದೆ ಮಲ್ಲೇಶ್ವ ್ವರಲ್ಲ ಅಲ್ಲಿ ಹೋಗಿದ್ರೆ ಅಲ್ಲಿ ಯಾವ ಕಾರ್ಯಕ್ರಮ ಇಟ್ಕೊಂಡ್ ಬಿಿಟ್ಟಿದ್ದಾರೆ ಅದಕ್ಕೆ ಯಾರು ದುಡ್ಡು ಕಟ್ಟಿ ಟಿಕೆಟ್ ಇಸ್ಕೊಂಡವ್ರು ಅವ್ರನ್ನ ಮಾತ್ರ ಬಿಡ್ತಾ ಇದ್ರು
ಹಾ ಹಾ
ಸುಮ್ನೆ ಅದು ಗೂಗಲ್ ಅಲ್ಲಿ ತೋರ್ಸಾರ್ದು ಓಪನ್ ಇದೆಯಾ ಇಲ್ವಾಂತ ಅಷ್ಟೇ ತಾನೇ ನಾವವು ನೋಡ್ಕೊಂಡು ಹೋಗ್ಬಿಡಿದ್ದೀವಿ ಸರಿ ಅನ್ಬಿಟ್ಟು ಅದೇ ಏದೋ ಆ ಅಹ ಜಾಗದಲ್ಲೇ ಇ ಇದು ಇರೋದು ಇನ್ನೊಂದು ಅರ್ ಅರ್ಧ ಕಿಲೋಮೀಟರ್ ಅಷ್ಟೇ ಅದಕ್ಕೆ ಇದ ಹತ್ರ ಇದೆ ಅಂತ ಓದ್ವಿ ಯಶವಂತಪುರ ಹತ್ರತ್ರ ಏನ್ ಚೆನ್ನಾಗಿರ್ಲಿಲ್ಲ ಸುಮ್ನೆ ಎರಡ್ ಸಾವಿರ ಐತು ಬಿಟ್ಟು ಬಂದ್ವಿ
ಅಲ್ಲಿ ಹೋಗ್ಬಿಟ್ಟ ಆಮೇಲೆ ಚೆನ್ನಾಗಿರ್ಲಿಲ್ಲ ಅಂದ್ರೆ
ಬೇಜಾರಾಗಬಿಡುತ್ತೆ ನನ್ಗೆ ನನ್ ಇಷ್ಟು ದಿನ ಹೋಗಿದ ಇರೋದ್ರಲ್ಲಿ ಅದು ಒಂದೇ ಇಷ್ಟ ಇಲ್ಲ ಹೋಗ್ಲಿ ಅಲ್ಲಿ ಅಹ ಜಾಗ ಚೆನ್ನಾಗಿದ್ಯಾ ನನ್ಗೆಿಷ್ಟ ಆಗ್ಲಿಲ್ಲ ಜಾಗ ಮತ್ತೆ ಊಟ ಚೆನ್ನಾಗಿದ್ಯಾ ಊಟನುೂ ಇಷ್ಟ ಆಗ್ಲಿಲ್ಲ
ಹೌದು ಏನಾದ್ರೂ ಒಂದ್ ಇಷ್ಟ ಆಗ್ಲೇಬೇಕು ಇಲ್ಲಾಂದ್ರೆ
ಬೇಜಾರಾಗೋಗುತ್ತೆ ಹ್ಮ ನಾನಂತೂ ನೀವು್ ನಮ್ದ ಇತಿರೋ ಬಿಡ್ತಿರೋ ಒಂದೇ ಒಂದು ಫೋಟೋ ಸಹ ತಗೊಂಡಿಲ್ಲ ಸುಮ್ಮ್ನೆ ಬನ್ಬಟ್ಟಿ ತಿನ್ವಾ ದುಡ್ ಕಟ್ಟಿದ್ವಾ ಹಂಗೆ ಸಕಿ ಟ್ಯಾಂಕ್ ಹೋದ್ವಿ ಅಲ್ಲೇ ನಿಂತ ಅಲ್ಲಿಂದ ಐದ್ ನಿಮಿಷನುೂ ಆಗಲ್ಲ ಸಾಯಂಕ ತಂಕು ಹತ್ರ ಹತ್ರ ನಮ್ ಕಾಲೇಜ್ ಹತ್ರ ಎಲ್ಲಾ ನ ಚೆನ್ನಾಗ್ ಚೆನ್ನಾಗಿರೋದು ಆಗ ನಾ ನೆಮ್ಮದಿ ಆಗಲ್ವ
ಹೋಗ್ಲಿ ಬಿಡಿ ಹಾ ಹಾ
ಮತ್ತೆ
ಮತ್ತೆ ಏನಿಲ್ಲ ಹೆಂಗೇನೆ ನಮ್ ಚಿಕ್ಕಮ್ಮ ಬಟ್ಟೆ ಎಲ್ಲಾ ಹ ಮಿಷಿನ್ಗಗಿದ್ರು ಅದು ಬೆಳಿಗ್ಗೆ ಬೇರೆ ಪಗದ ಮನೆಯವ್ ಆಗ್ ಬಿಿಟ್ಟಿದ್ರು ನಾ ಹಾಕಕ್ ಸ್ವಲ್ಪ ಜಾಗ ಇಲಿಲ್ಲ ಒಂದ್ ಕಡೆ ಹಾಕಿತ್ತು ದೆ ಇವಾಗ ಮತ್ತೆ ಸ್ವಲ್ಪ ಜಾಗ ಆಯ್ತು ಆಗ್ತಾ ಇದೆ
ಹೌದಾ ಅದು ಬೇರೆಾಗಮ್ಮ ಮಾಡೆ ಅಲ್ವಾ
ಒಂಥರ ಸ್ಮೆಲ್ ಬಂದ್ಬಿಡತ್ತೆ ಅಯ್ಯೋ ಅದೇನೆ
ತುಂಬಾ ಬರ್ತಾ ಇದ್ಯಾಾ ಮಳೆ
ತುಂಬಾ ಏನ್ ಬರ್ತಾಲ್ಲ ಬರುವಂಗ ಆಗತ್ತೆ ನೆನ್ನೆ ಬಂದಿತ್ತು ನೆನ್ನೆ ಚೆನ್ನಾಗಿತ್ತು ಮಳೆ
ನೆನ್ನ ಕಾಮನ ಬಿಲ್ು ಬಂದಿತ್ತುು ನೋಡಿದ್ರ
ನಾನು ಸುಮ್ನೆನೆ ಆಚೆ ಬಂದೆ ನೋಡಿದ್ರೆ ಖುಷಿ ಆಗೋಯ್ತು ನನ್ಗೆ ಅಪ್ಪಾ ಎಷ್ಟ್ ದಿನ ಆಗಿತ್ತು ನೋಡಿ
ಇದ ನನ್ನೆ ನೋಡ್ರಿ ನಾು ನನ್ನೆ ಆಚೆ ಹೋಗ್ಬೇಕಂತ ಅನ್ಕೊಂಡು ಹಓದ್ರೆ ಸಾ ಕದ್ ಬಿಸ್ಲು ನೀವ್ಏನ್ ಅೊಂಡ್ಕೊಳ್ಳಡಿ ಹನ್ನೆರಡು ಗಂಟೆಗೆಗ್ ಮನೆ ಬಿಟ್ಟಿರೋದು ನಾನು ಬಿಸಲಿ ಹೆಂಗಯ್ತಂದ್ರೆ ಛತ್ರಿ ಇಡ್ಕೊಂಡ್ ಹೋಗಿದೀನಿ ಇವತ್ ನೋಡ್ರಿ ಬಿಸ್ಲಾ ಆ ಕಡೆ ಬಿಸ್ಲು ಇಲ್ಲ ಮಳೆನೂ ಇಲ್ಲ
ಹೌದು ನಾವಿ ಏನಾದ್ರೂ ಎಲ್ಲಾದ್ರೂ ಹೋಗ್ಬೇಕ ಅನ್ಕೊಂಡಿದ್ರೆ ನೀನ್ ೆಲ್ಲ ಆಗುತ್ತ ಅದ್ ನಮ ಜಾತ್ಕನೇ ಹಂಗೋ ಹೆಂಗೋ ಗೊತ್ತಿಲ್ಲ ನಂಗೊಂದ್ ಒಂದ್ಸರಿ ಹಂಗೆ ಅನ್ಿಸತಾ ಇರತ್ತೆ
ಹಾ
ನಾವ್ ಏನ್ ಅನ್ಕೊಂಡ್ರು ಏನಾದ್ರು ಒಂದ್ ಅಡ್ಡ ಇರತ್ತೆ ಯಾಕ ಹಿಂಗೆ
ಅ ಹಂಗೆ ಆಮೇಲೆ ಬರೋವಾಗ ನಾು ಛತ್ರಿ ಎತ್ಕೊಂಡ್ ಹೋಗಿದ್ದು ಒಳ್ಳೇದಾಯ್ತು ನಾನು ಚಛತ್ರೆ ಎತ್ಕೊಳ್ಳೋದು ಬೇಡ ಅಂತ ಓ ನಮ್ಮ ಅಕ್ಕ ಇ ಕುೊಂಡ್ ಛತ್ರಿ ಎತ್ಕೊೊಳ್ಳೋಣ ಅಂತ ಬಿಸ್ಲ ಐತೆ ಎತ್ ೊಂಡ ಹೋಗೋಣ ಅಂತ ಸರಿ ಅನ್ಬಿಟ್ಟ ಬಿಸಿಲ್ಗೆಂತ ಎಕೊಂಡೋದ್ವಿ ಬರವಾಗ ಮಳೆ ಅದೇ ಉಪಯೋಗ ಆಯ್ತು ಹ್ಮ್ ಎರಡು ಸರಿನೂ ಉಪಯೋಗ ಆಯ್ತು ಏನು ನನ್ ಸ್ನೇಹಿತ ಒಬ್ಬ ಇದಾನೇ ಅವ್ರ್ದು ಆಹ ಅದೇನೋ ನಾಯಿ ಮರ್ತೋಯ್ತು ಹೆಸರು ಅದುರ್ದು ಐ ಹೆಸರು ಬ್ಲೇಜಿ ಅಂತ ಅದ್ರದ್ದು ಜಾತಿ ಇರುತ್ತಲ್ಲಾ ಅದನೆನಂತರೆ
ಹ
ರಾಟ್ ವೀಲರ್ ಅಂತ ಆಯ್ತಾ ತಗೊಂಡು ಮೂರ್ತಿ ತಿಂಗಳ ಆಗಿದೆ ಆದ್ರೆ ಅದಕ್ಕೆ ಜ್ವರ ಬಂದ್ಬಿಟ್ಟಿದಂತ ಹಾಸ್ಪಿಟ್ಲ್ ಕರ್ಕೊಂಡ ಹೋದ್ರೆ ಅವ್ರು ಇದು ಏನು ಮೂರ್ ತಿಂಗಳವರೆಗು ನೀವ್ ಆಚೆ ಕರ್ಕೊಂಡ್ ಹೋಗ್ಬಾರ್ದು ದು ನಾಯಿ ಆಹ ಬೇಗ ವೈರಸ್ ಎಲ್ಲಾ ಬಂದ್ಬಿಡ ಅಂತ ಹೇಳಿ ಈ ನೆನ್ನಗೆ ಆರು ದಿನ ಅಂತೆ ಇಂಜೆಕ್ಷನ್ನು ಎ ಮೂರು ಇಂಜೆಕ್ಷನ್ ಬೆನ್ನಿಗೆ ಆಮೇಲೆ ಎರಡು ಡ್ರಿಪ್ಸು ಎಲ್ಲಾ ಆಕ್ತಾ ಇದಾರೆ ದಿನಾ ಆ ಬ್ಲಡ್ ಟೆಸ್ಟ್ ಮಾಡ್ ಇದರೆ ಅಯ್ಯೋ ನೋಡ್ಬೇಕ್ ನಾಲ್ಕ್ ಕಾಲ್ಗು ಇನ್ ಕೊಟ್ಬಿಟ್ಟವ್ರಿ ಸೂಜಿ ನಾನ್ ಅದನ್ನ ನೋಡಿ ಅಲ್ಲೇ ನನ್ಗೆ ಒಂಥರ ಆಗೋಗ್ಬಿಟ್ಟಿದ್ದು ಹುಷಾರೆ ಇಲ್ಲ ನನ್ಗೆ ನಾನು ಫುಲ್ಲ ಅನ್ಕೊ್ಬಿಟ್ಟಿದ್ದನಿ ನಾನು ಇನ್ನ
ನಾಯಿ ಬೆಕ್ಕು ಏನೂ ಸಾಕ್ಬರ್ದು ಏನ್ ಸಾಕಲ್ಲ ಆಚೆರೋದ್ ನೋಡ್ಕೊಂಡ್ ನೆಮ್ಮದಿ ಜೀವ್ನ ಅಸ್ ಸಾಕದ್ರೆ ಅದನ್ನ ನೋಡ್ ನೋಡ್ ಕೊಡೋಷ್ಟು ಶಕ್ತಿನೂ ಇಲ್ಲ ನನ್ಗ ಹೋಗ್ಬಿಡ್ತೀನಿ ಅದಕ್ಕೇನಾದ್ರು ಆದ್ರೆ
ಹ್ಮ್
ಅದಕ್ಕೇನಾದ್ರು ಆದ್ರೆ ಹೋಗ್ಬಿಡ್ತೀನಿ ಅಂತ ಭಯ ನನ್ಗೆ
ಹ್ಮ್
ಮತ್ತೆ ನಾನು ಅವತ್ತು ಒಂದು ಮೊಟ್ಟೆದು ಹೇಳ್ಕೊಟ್ಟಿದ್ನಲ್ಲ ಅದನ್ನ ಮಾಡ್ಕೊಂಡಿದ್ರ
ಮೊಟ್ಟೆದ ಅವತ್ ನಾನು ಊಟಾನೇ ಮಾಡ್ಲಿಲ್ಲ
ಹ ಅನ್ಕೊಂಡ ನೀವ್ ಊಟ ಮಾಡಿರಲ್ಲ ಇಲ್ಲಾಂದ್ರೆ ಹೇಳಿರ್ತ ಇದ್ರ ಇವತ್ತು ಕರೆಯಲ್ಲಿ ಅಂತ ಅನ್ಕೊಂಡೆ
ನಾನು ಊಟಾನೇ ಮಾಡ್ಕೊಂಡಿಲ್ಲ ಅವತ್ತು ಹಂಗೇನೆೇ ಇದ್ದೋಗ್ಬೋಟೆ ಸಾಯಂಕಾಲಕ್ಕೆ ಬಂದು ಆಮೇಲೆ ಅವತ್ತು ಮೊಟ್ಟೆ ತಿಂದಿದಿದ್ರೆ ಮತ್ತೆ ನಮ್ಮ ಆಂಟಿ ಕೈಯಲ್ಲಿ ಬಯಸ್ಕೋಬೇಕಾಗಿತ್ತು ಪೂಜೆ ಮಾಡಿರ್ಲಿಲ್ಲ
ಅಯ್ಯಏನಂತೆ ತಿನ್ಬೇಕಪ್ಪಾ
ಇಲ್ಲ ಆಮೇಲೆನ್ ಮಾತಾಡಿ ಆದ್ಮೇಲೆ ನಾನು ಹೋಗಿ ತಲೆ ಸ್ನಾನ ಮಾಡ್ಕೊ ಬಂದ
ಹ ಹಾ
ಸ್ನಾನ ಮಾಡ್ಕೊ ಬಂದಂದಿದ ತಕ್ಷಣ ಹೇಳಿದ್ರು ಆಮೇಲೆ ಏನು ಪೂಜೆ ಮಾಡ್ಬಿಡಿ ಅಂತ ಆಮೇಲೆ ಅಹ ಸಾಯಂಕಾಲ ರಾತ್ರಿ ಊಟಕ್ಕೆ ಮೊಟ್ಟೆ ಅಲ್ಲೆ ಮಾಡಿದ್ರು ಆಹ ಏನು ನಮ್ ಚಿಕ್ಕಪ್ಪ ಏನು ನೋಡಿದ್ರಂತೆ ಫೇಸ್ಬುಕ್ ಅಲ್ಲಿ ಅದನ್ನ ನೋಡ್ಕೊಂಡ್ ಮಾಡಿದ್ರು ಚೆನ್ನಾಗ್ ಬಂದಿತ್ತು ಅದ್ ಹೆಂಗ್ ಮಾಡಿದ್ರು ಗೊತ್ತಿಲ್ಲ ನಾನ್ ಪ್ಯಾಂಟ್ ಎಲ್ಲ ಹೊಲ್ಸ್ಕೋಬೇಕು ಅದು ಇದು ಅನ್ಕೊಂಡು ಓಡಾಡ್ತಾನೆ ಇದೆ ಅವತ್ತೆಲ್ಲ
ಹ್ಮ್ ಹ್ಮ ಹೌದ
ಎಲ್ಲಾ ಪ್ಯಾಂಟನು ಹೋಗಿ ಹೊಲ್ಸ್ಕತಿದ್ರೆ ಇದ್ರೆ ಆ ಟೇಲರು ಏನಕ್ಕಿ ಪ್ಯಾಂಟ್ ಉಳಸ್ತಾರೆ ಅಂತ ಹೇಳಿ ನೀವು ಏನಿದೆ ಅದ್ರಲ್ಲಿ ಅದನ್ನ ಏನೋ ಅಷ್ಟ ಯಾರಾದ್ರೂ ಇಷ್ಟು ಹೊಳ್ಸ್ಕೊಂತಾರಾ ನನ್ ಅಳತೆ ನೆ ಆಗೋದು ಹಾಲ್ಕೊಡಿ ಅಂದ್ರೆ ಅವರು ಇಲ್ಲ ಇನ್ನೂ ಸ್ವಲ್ಪ ಲೂಸ್ ಲೂಸ್ ಆಗಿ ಹೊಳ್ಸ್ಕೋಬೇಕ್ ನೀವು ಅ ಇಲ್ಲ ಇಲ್ಲ ನನ್ಗೆ ಹೆಂಗ ಆಗತ್ತ ಹಂಗೋಳ್ಕೊಡ್ಬಿಡ ಸಾಕು ನನ್ ಕಾಸ ಕೊಡ್ತಾ ಇದನಿಂತಾನೆ ಅಂತ ಇದ ತಾನೇ ಇದ್ದೀನಿ ಅವರು ಕೇಳ್ತಾನೆ ಇಲ್ಲ ಅವರು ಹೇಳ್ದಂಗೆನೆ
ಹಾ ಹೌದು ನಾವ್ ಏನ್ ಹೊಲ್ಕೊ ಹೊಲ್ಸ್ಕೊಬೇಕಂತ ಅಂದ್ರೆ ಅವ್ರರು ಏನ್ ಹೇಳಿದ್ರೆ ಅದೇ ಕೇಳ್ಬೇಕು
ಹಾ
ಹಲ್ವಾ
ಹೌದು
ಮತ್ತೆ
ಮತ್ತೆ ಏನ್ಬೇಕು
ಮತ್ತೆ ಏನಿಲ್ಲ ರೀ ಇರಿಒಂದ್ ನಿಮಿಷ ನಮ್ಮ್ಣ ನ ಕರೆ ಮಾಡ್ತಿದ್ದನ್ ಮಾತಾಡ್
ಹ ಹಾ ಸರಿ ಆಯ್ತು ಆಮೇಲೆ ಮಾಡಿ
ಹ್ಮ್